ರಮ್ರೀ ನಮಸ್ಕಾರಿ ಮೇಡಂರಿ.
ಲಕ್ಷ್ಮಿ ಅವರ ಏನ ಇಲ್ಲ ನೋಡ್ರಿ ಏನು ಮಾಡತಿಲ್ಲ ನೋಡ್ರಿ
ಹೌದ್ರಿ. ಸ್ಕೂಲ ಇವ ಸಂಡೆ ಅಲ್ರರಿ ಹಲಡೆ ಮನ್ಯಾಗ ಇದೀವಿ ಎಲ್ಲಿ ಹೋಗಿಲ್ಲ ನೋಡ್ರಿ. ನೀವೇನ್ ಮಾಡದ್ರಿ ಎಲ್ಲಿ ಹೋಗಿರಿ ಅಂದ ಏನೋ ಅಂತಾರಲ್ರರಿ ವಾರದ ವರದಾಗ ಎಲ್ಲಾ ಕೆಲ್ಸ ಮಾಡಿ ಒಂದ್ ದಿನ ರೆಸ್ಟ್ ಡೇ ಅಂತ ಸಿಗದೆೇ ನಮ್ ಸಂಡೇ ರಿ ಎಟ್ಟೋ ರಿಲ್ಯಾಕ್ಸ್ ಆದಂಗ ಆಗ್ತದ್ರಿ ದಿನಾ ಹೋಗೋದು ಸ್ಕೂಲಿಗೆ ಬೇಸರ ಆಗಿ ಬಿಡ್ತದ ಅದೇ ಡೈಲಿ ಮುಂಜಾನೆ ಏಳೋದು ಮಾಡದು ಹೋಗೋದು ಬೇಸರಗಿ ಒಂದ ದಿನ ನ ಹೆಂಗ್ ಮನ್ಕ್ ಟೈಮ್ ಅದು ಸಂಡೆ ಅಂದಾಗ ಹೆಂಗ್ ಹೋಗಿರ್ತದ ಗೊತ್ತ ಆಗಿಲ್ರರಿ ಮತ್ತ ನಾಳೆ ಮತ್ ಸ್ಕೂಲ್ಗ್ ಹೋಗ್ಬೇಕಲ್ಲಾ ಅಂತ ಅನ್ಸ್ಬಿಡ್ತವ್ರ ಮುಂಜಾನ ಹಾ ಆ ರೀ
ಹಲ ಆತ್ರಿ
ಹಾ ನಾಳೆ ಐತ್ರಿ ಮತ್ ನಾಳೆ ಏನು ನಿಮ್ದೇನ್ ಲೋಕಲ್ ಹಾಲಿಡೇ ತಗೊಂಡಾರ ಇಲ್ಲಲ್ರರಿ ಹಾ ಹೌದ್ರಿ ಕಾರುಣಿವಿ ಅಂತ ಹೇಳ್ರಿ
ಯಾಕಂದ್ರೆ ಮಕ್ಕಳೆಲ್ಲ ಅವತ್ತ ಎತ್ತಿನ್ ಪೂಜೆ ಅದು ಮಾಡ್ತಾರೀ ಹಂಗ ಆಕಶನ್ ಮಕ್ಳೆಲ್ಲಾ ಯಾರ್ ಸ್ಕೂಲಗ್ ಬರಲ್ ಹ್ಮ
ಹೌದ ನೋಡ್ರಿ ಈ ಕಡೆ ಒಂದೊಂದ್ ಕಡೆ ತಗೋತಾರೆ ಲೋಕಲ್ ಹಾಲಿಡೇ ಒಂದೊಂದ ಕಡೆ ತಗೊಳಲ್ರಿ ಮತ್ತೆ ದೊಡ್ಡ ಬೇರೆ ಯಾವ್ದಾರ ಹೌದ್ರಿ ಬೇರೆ ಯಾವ್ದಾರ ಹಬ್ಬಕ್ ತಗೋತಾರಲ್ಲ ಕೋಲ್ ಹಾಲಿಡೇ
ಹ್ಮ್ ಇರ್ತದ್ರಿ ವರ್ಷದಾಗ ಒಂದ್ ಎರಡ್ ಮೂರ್ ಜಾತ್ರೆ ಇದ್ದಾಗ ಮತ್ತ್ ಏನರ ನಿಯರ್ ಹಬ್ಬಗಳು ಇದ್ದಾಗ ಲೋಕಲ್ ಅಲ್ಲೇ ಕೊಡ್ತಾರ ನಮ್ ಸ್ಕೂಲ್
ಹ ಕೊಡ್ತಾರ ನಂಗ ಐತ್ರಿ ಅದ ತಗೋಳರ ಮ್ಯಾಗ ಡಿಪೆಂಡ್ ನೋಡ್ರಿ
ಹ್ಮ ಹುನ್ರಿ ಎಚ್ಚಂದ ಚಲ ಇರ್ಬೇಕ್ ನೋಡ್ರಿ
ಹಾ ರೀ ಇವ್ರ ಏನಂತಾರೀ ಕ್ಲಾಸ್ಗಳು ಮೊದ್ಲೆ ಆಮೇಲೆ ಲಾಸ್ಟ್ ಅ ಎಷ್ಟಾ ಕ್ಲಾಸ್ಗೆ ಬರಲ್ರಿ ಸುಮ್ಮನೆ ಯಾಕಕ್ ಲೋಕಲ್ ಹಾಲಿಡೆ ತೊಗೊಳಮ್ಮ್ ಅವ ಒಂದ ದಿನ ಕ್ಲಾಸ್ ನಡಸಿದ ಚಲೋ ಆಗ್ತದ ಅಂತ ಅಂತಾರ ಇವ್ರರು ಹಾ ರ ಲೋಕಾ ಹಾಲಿಡೇ ತಗೋದಿಲ್ಲ ಎಷ್ಟು ಇರ್ತವ್ರೀ ಅವು ಹತ್ತೇನ್ ಹನ್ನೊಂದ ಇರ್ತ ಲ್ಲ ಲೋಕಲ್ ಹಾಲಿಡ ತಗೊಳದ್ರೆ
ನಮ್ದು ಪ್ರೈಮರಿ ಸ್ಕೂಲ್ ಅದಲ್ರಿ ಎಕ್ಸ್ಟ್ರಾ ಕ್ಲಾಸ್ ಇಲ್ಲ ಏನ ಇಲ್ಲ ಅದು ಮಾಡ ಮಾಡಲ್ರಿ ಮೇಡಮ್ ಚಲೋ ಅದ ರೀ
ನಿಮ್ ಕ್ಲಾಸ್ನು ಕಮ್ಮಿ ಸಿಗ್ತಿರ್ಬೇಕ ಹೇಳ್ರಿ ಮೇಡಮ್ರೀ ಎಷ್ಟ್ ತಗೋತಿರ್ ಕ್ಲಾಸ್ ರೀ
ಹ ಸಂತ ಅಷ್ಟೇ ನೈಂಟಿ ಟು ಚಂತ ಐತ್ರಿ ಅಟೆಂಡೆನ್ಸ್ ಇರೋದು ಬಟ್ ಬ್ಯಾರದ ಮಾತ್ರ ಫಿಫ್ಟಿ ಸಿಕ್ಸ್ಟಿ ಬರ್ತದೀ
ಎಲ್ಲ ಒನ್ ಟು ಸೆವೆನ್ ಸೇರಿ ರೀ ಒನ್ ಟು ಫಿಫತ್ದನ
ಊರು ಹ್ಮ ಹಂಗಾಗಿ ಮಕ್ಕಳನು ಹಾ ನಮ್ಊರಾಗಿಲ್ರಿ ನಮ್ಮ್ ಅಜ್ಜಿಯ ಅವರು ಊರ ಮಾಡ್ತವ್ರಿ ಅಲ್ಲೇ ಗೆಸ್ಟ್ ಆಗ ವರ್ಕ್ ಮಾಡ್ತೀವಿ
ಚಲೋ ಬಿಡ್ರಿ ಗೆಸ್ಟ್ ಆಗಿ ಕೆಲಸ ಮಾಡೋದ್ರಿಂದ ಮನ್ಯಾಗ ಅಲ್ಲಿೇ ದೂರಾಗ ಇದೇವುಂದ್ರ ಬಾಳ ಫೆಸಿಲಿಟಿ ಅದ ರೀ ದೂರಿಂದ ಹೋಗಿ ಬರ
ಹ್ಮ್ ಹಾಗಗಲ್ರಿ ಹೋದರ್ಶನ್ ಅಲ್ಲೇ ಮಾಡ್ಕೊಂಡಿದ್ನಲ್ರಿ ಒಂದಾಗಿ ಸ್ವಲ್ಪ ಅಡ್ಜಸ್ಟ್ ಆಯ್ತಂದ್ರೆ ಅಲ್ಲೇ ಮಾಡ್ಬೇಕಂತ
ಹಾ ರೀ ಯಾವ್ದ್ರೂ ಓದ್ಲತಿರಿ
ಹಾ ಓದಾತತಿ ನೋಡ್ರ ಮತ್ತ ಅದೇ ಟಿಇ ಟಿ ಓದ್ತತಿರಿ ಹೋದ ಸಲಿ ಒಂದ್ರಡ್ ಮಾಸರ ನಗ ಹೋತ್ರಿ
ಹಾ ರೀ
ಹಂಗಾಗಿ ಅದಕ್ಕೆ
ಯಾವದ್ರೀ ಸಬ್ಜೆಕ್ಟ್ ನಿಮ್ದು ಸೈ ಕನ್ನಡ ಸೋಷಲಾ ಅಥವಾ ಸೈನ್ಸ್ ಮ್ಯಾಥಸ್ ರೀ
ನಮ್ಮ ಸೈನ್ಸು ಮ್ಯಾಥಸ್ ಬರ್ತದ್ರೀ ಹನ್ರಿ ಇಷ್ಟ ದಿನ ಆಳವಾಗಿ ಹೊಳ ಓದಲ್ರಿ ಸೈನ್ಸ್ ಮ್ಯಾಥ್ಸ್ ನೋಡ್ರಿ
ಸೈನ್ಸ್ ಮ್ಯಾಥಸ್ ಅನ್ರಿ ಅಂದ್ರ ಪೇಪರ್ ಟು ಅಷ್ಟೇ ಹಾಕಬಹುದಲ್ರಿ
ಹಾ ಪೇಪರ್ ಟು ಅಷ್ಟೇ ರೀ ಪೇಪರ್ ಒನ್ ಡಿ ಎಡ್ ಇದ್ದಾಗ ಅಷ್ಟೇ ಪೇಪರ್ ಒನ್ ಪೇಪರ್ ಟು ಬರ್ತೇನ್ ಡ್ರಿ
ಹನ್ ಚಲೋ ತಗೋರಿ ಸರಿ ಕಾಲ್ ಫಾರ್ ಮಾತವಂತ್ರಿ ಟೀಚರ್ದು ಟಿ ಇ ಟಿ ಒಂದ್ ಮಾಡ್ಕೊಂಡ್ರಿ ಅಂದ್ರ ಜಿ ಪಿ ಎಸ್ ಟಿ ರ್ ಬರಿಬೋದ್ರಿ ಈಗ ಸಿ ಅಂಡ್ ಆರ್ ಊಲ್ ಬಿಟ್ಟಾರಲ್ರರಿ ಎಚ್ ಎಸ್ ಟೀ ಆರ್ ಕರಿತ ನೋಡ್ರಿ ಮಂತ್ ಎನ್ ಡಿಗ್ರ ನಾವು ಸ್ವಲ್ಪ ಅದೇ ಓದ್ಬೇಕಂತ ಅಂತೇಳಿ ಈ ಸರಿ ಟ್ಯೂಷನ್ ಅದ ಏನು ಮಾಡ್ಲಲ್ರಿ ನಾವು ಬೆಳಗ್ ಟ್ಯೂಷನ್ ಮಾಡ್ತಿದೀವ್ರೀ ಟೆಂತ್ ಮಕ್ಳಿಗೆ ಹೇಳದ್ರಿ ನಮ್ಮ ಮನೆಗೆ ಏನಂದ್ರು ಬರ ಟ್ಯೂಷನ್ ಟ್ಯೂಷನ್ ಅನ್ಕೊಂಡ್ ಕಿಷನ್ ಸುಮ್ಮನೆ ಟೈಮ್ ವೆಸ್ಟ್ ಮಾಡಬೇಡ ದೊಂದ ವರ್ ಬಿಡು ಕಾಲ್ ಫಾರ್ಮ್ಆಗ್ ಓದಕ್ ಆಗ್ತದ ಮನ್ಯಾಗಂತ ಹೇಸಂತದ್ರೀ ಬಿ ಮುಂಜಾನೆ ಮನೆಗ್ ಓದಂತ ಹೆಲ್ರಿ ಸುಮ್ ಆನ್ಲೈನ್ ಯಾವ್ದ್
ಇವಾಗ ಏಜ್ ಐತಿ ಇವಾಗ ಓದ ನಡತಿ ಮುಂದ್ ಓದ್ತಿವಿ ಅಂದ್ರೆ ಅಗಲ್ಲಾ ಬಿಡಲ್ರಿ
ಇಲ್ಲ ರೀ ಮೇಡಮ್ ರೀ ಈಗೇ ಒಂದ್ ಕೆಲ್ಸ ಮಾಡತಿವ ಅಂದ್ರನೇ ಓದೋದು ಕಡಿಮಿ ಆಗ್ಯೇದ್ರೀ
ಹ್ಮ್ ಹ್ಮ್ ಹ್ಮ್ ಫ್ಯಾಮಿಲಿ ಇದಾವ ಆಗಬೇಕಲ್ರಿ ಎಲ್ಲಾ
ಹ ಆಗಬೇಕಲ್ರಿ ಅದ ಏನ ಅಂತಲ್ಲ ಒಂದು ಕನ್ಸಿಸ್ಟೆನ್ಸಿ ಇರ್ಬೇಕು ಓದ ಟೈಮನಾಗ ಎಲ್ಲಾ ಬಡಬಡಓದ್ ಮುಗಿಸಿದ್ದಿವಿ ಅಂದ್ರ ಏನು ಅ ಲ್ ನಿಚಿಂತೆ ಈ ಕಡಿ ಮದ್ವಿ ಕೆಲ್ಸ ಮನಂದು ಜಂಜಾಟ ಓದದ್ ಆಗಲ್ರರಿ ಆ ಕಂಪನಿ ಒಳಗ ಕೆಲಸ ಮಾಡ್ತ ಇಲ್ರಿ ಅವರು ಆಕ್ಚುಲಿ ಬಿ ಇ ಕಂಪ್ಲೀಟ್ ಆಗನೇ ಮ್ಯಾರೇಜ್ ಮಾಡಿದ್ರಿ ಅವ್ರಏನ ಸೆಟ್ಲ್ ಲೈಫ್ ನ ಸೆಟ್ಲೆ ಆಗಿರ್ಲಿಲ್ಲ ಅದಕ್ಕೆ ಬೆಂಗಗಳೂರ್ನಾಗ ಇ ಜಾವ ಪೈಠಾನ ಕೋರ್ಸ್ ಬರ್ತ ಇತವಲ್ರಿ ಅಂತ ಕೋರ್ಸ್ನ ಓದಿರುತಾರಿ ಅದು ಮುಗುದಾದ್ಮೇಲೆ ಯಾವದರ ಕಂಪ್ನಿ ಜಾಯಿನ್ ಆದ ಅಂದ್ರ ಸ್ಟಾರ್ಟಿಂಗ್ ಪೇಮೆಂಟ್ ಕಮ್ಮಿ ಕೊಡ್ತಾರ ನೋಡ್ರಿ ಜಾಸ್ತಿ ಇರಲ್ರಿ ಇಲ್ಲಿ ಹ ಹತ್ ವರ್ಷ ಅಂತ ನಾಕೈದ ವರ್ಷ ಮಾಡತನ ಕಡಿಮೆ ಇರ್ತವ್ರಿ ನಾಕೈದ್ ವರ್ಷ ಹಿಂಗ ಐದ್ ವರ್ಷ ಆರು ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರ ಸ್ವಲ್ ಪೇಮೆಂಟ್ ಹೈಕ್ ಹಾಕೋತ್ ಹೋಗ್ತಾರೆರಿ ಅವರ ದ
ಹೌದ್ರಿ ಅಂದ್ರೆ ಈ ನೀ ಫ್ಯಾಮಿಲಿ ಫುಲ್ ಎಲ್ಲಾ ಫ್ಯಾಮಿಲಿ ನಿಮ್ ಫ್ಯಾಮಿಲಿ ಇಲ್ಲಿ ಕೆಂಬಾಯಿನ ಗೆ ಇರುತ್ತದೆ ಏನ್ರಿ
ಇಲ್ರರಿ ಇದು ನಮ್ ಪಪ್ಪಾ ಮಮ್ಮಿಯ ಊರ್ರಿ ನಮ್ಮೂಊರ್ ಚಿಕ್ಕಲ್ಲಾಪುರ್ ಇಲ್ಲೇ ಸಮೀಪದ್ರೀ ನಮ್ಮೂರ್ ಇಲ್ಲಿಂದ
ಚಿಕ್ಕಲ್ಲಾಪುರ್ ಇಲ್ಲಿಕ್ಕೆ ಗೋಲಗೇರಿ ಬಲ್ಲಿ ಐತೆಲ್ರಿ ಅದು ಅಲ್ಲಾಪುರ್
ಅಲ್ಲೇ ಮೂರ ಅದಾವ್ರೀ ಒಂದ್ ಇರಿ ಅಲ್ಲಾ ಪುರ ನಾ ನಾಗಲ್ಲಾಪುರ ಚಿಕ್ಕಲ್ಲಾಪುರ ಅಂತ ಹೇಳ್ರಿ ಈ ಹಿರಿಯಬಲ್ಲಾಪುರ ನಾಗಲ್ಲಾಪುರ ಈ ಕಡೆ ಜೇವರ್ಗಿ ಬರ್ತವ್ರಿ ನಮ್ದು ಚಿಕ್ಕಲ್ಲಾಪುರ್ ಸಿಂದಗಿ ತಾಲ್ಲೂಕ್ರೀ
ಹ್ಮ್ ಅದೇ ಈಗ ಗೋಲಗೇರಿ ನೀಯರ್ ಬರುತ್ತಲ್ಲ ಅದೇಲ್ರರಿ
ತರ್ ನೋಡರಿ ಗೋಲಗೇರಿ ಗೊಲ್ಲಾಳೇಶ್ವರ ತೇರಿಗೆ ಹೋಗಗ ಒಂದ್ ರೋಡ್ ಅದ ನೋಡ್ರಿ ಸ್ಕೂಲ್ ದಾರಿ ಅದ ನೋಡ್ರಿ ಮೇಡಂಮ್ರಿ ಆ ದಾರಿಯಿಂದ ಹೋದ್ರ ಸೀದಾಷ್ಟೇಟ್ ನಮಊರೇ ನೋಡ್ರಿ ಅ ಒಳಗೊಂದ ಸ್ವಲ್ಪ ಮೂರ್ ಕಿಲೋಮೀಟರ್ ಹೋಗಬೇಕ್ರಿ ಅಲ್ಲಿಊರ ನಮ್ಮೂರಿಗೆ ಬಸ್ಸಿನ ಅನುಕೂಲ ಇಲ್ಲ ರೀ ಬಾಳ ಸ್ವಂತ ಮನಿ ಹಳ್ಳಿ ಅಂದ್ರ ಹಂಗಗೆ ಆದ್ರಿ ಇಲ್ಲಿ ತನ ಒಂದ್ ಊರಿಗೆಗ್ ಬಸ್ ಆಗಿಲ್ಲ ರೀ ಸುಮ್ಮಾ ಅವ್ರವ್ರ ಮನ್ಯಾಗ ಓನ್ ವೆಹಿಕಲ್ ಇದ್ರೆನೆ ಹೋಗೋದು ಬರದ ಇ ಮಾಡ್ತ ರಿ ಇಲ್ಲ ಅಂದ್ರ ಇಲ್ಲರಿ ಅ ನಡ್ಕೊಂಡು ಹೋಗ್ಬೋದ್ರಿ ಅದೇದಾ ಒಂದ ನಡಲ್ಲ ರೀ ಎಲ್ಲರ ಮನ್ಯಾಗ ಎಲ್ಲ ಸ್ಕೂಟಿ ಬೈಕ್ ಕ್ಕ ಖಾರ ಟ್ಯಾಕ್ಟರ್ ಎಲ್ಲಾ ಇವೆ ಆಗ ಬಿಟ್ಟಾವಲ್ರಿ ನಾಳೆಯಿಂದ ಹೋಗ್ತಾರ
ಟೆಕ್ನಾಲಜಿ ಬಂದ್ಬಿಟ್ಟು ಎಲ್ಲ ವಾಹನಗಳನ್ನೇ ಬೇಡಿಕೆ ಜಾಸ್ತಿ ಆಗ್ಬಿಟ್ಟೈ
ಹೌದ್ರಿ ಆದ್ರೂ ಒಂದೊಂದ್ ಹಳ್ಳಿ ಕಡೆಗೆ ಊರಿಗಿ ಬಸ್ಸೇ ಇಲ್ಲ ರೀ ಎಷ್ಟ್ ಮಾಡಿದ್ರ ಇಲ್ಲೊಂದ್ ಐತ್ರಿ ನಮ್ ಕೆಂಬಾವಿ ಬಲ್ ರೋಡ್ ಹೋಗತದ್ರೀ ಮಾಲಳ್ಳಿ ಅಂತ ಒಂದೇ ಒಂದ್ ಬಸ್ ಹೋಗತ ನೋಡಿ ಅದು ಅವ್ರಗ್ ಎಷ್ಟ್ ವರ್ಷ ಆಯ್ತ ನಾ ನೋಡೋದ ಈಗೊಂದ್ ಬಸ್ ಉಂಟಾರ ಅದು ಸ್ಕೂಲ್ಗ ರಾಗ ಸ್ಕೂಲ್ ಮಕ್ಳ ಅವ ಅಂತ ಹೇಳ್ರಿ ಆ ಮಲ್ಲಾಲಿಂದ ಏನಿಲ್ಲ ಅಂದ್ರು ನಮ್ಮ್ ಊರಿಗೆ ಕೆಂಭಾವಿಗಿ ಐವತ್ತು ಜನ ಸ್ಟೂಡೆಂಟ್ಸ್ ಗಳು ಬರ್ತಾರೆ ಅವ್ರಿಗೋಸ್ಕರ ಬಿಟ್ಟಂಗಗೆ ನೋಡ್ರದು ಬಸ್
ಇಲ್ಲ ನಮ್ಮ ಊರಿನ ಅಷ್ಟತೇ ರಿ ಹಳ್ಳಿ ಆಯ್ತರಿ ಹಳ್ಳಿ ಆಗ್ತದ್ರಿ ಒಳಗ್ ಯಾವ ಬಸ್ ಬರಲ್ರಿ ಒಳಗಗೆ ಎರಡ ನಿಮ ಬಸ್ ದೂರ ನಿಯರ್ ಆಗತ್ ದೂರ ಆಗತ್ರಿ ಬಟ್ ಹೋಗಕ ಬರಕ್ ಅನ್ಕಲ್ ನಾವು ಬಯ ಆಕೆ ಹೋಗ್ಬೇಕೇಕ್ ನೋಡ್ರಿ ಮನೇಲಿ ಆ ವೆಹಕಲ್ ಇದ್ರೆ ಓಕೆ ಇ ಇಲ್ಲ ಅಂದ್ರೆ ನಬ ಯಾಕ ಒಬ
ಹೋಗ್ಬೇಕಂಗ ನಿಮ್ ಊರ್ ಸವಂತೂರ್ ಮ ಮಳ್ಳಿ ಅನ್ರಿ
ಹಾ ಸ್ವಂತ ಊರು ಮಳ್ಳಿ
ಹಾ ರೀ ನೀವ್ ಇರೋದು ಚಾಮ್ನಾಳ
ಹಾ
ಇಲ್ಲಿ ಯಾರದಾರೀ ಚಾಮಲ್ ನಗರಿ
ಅಣ್ಣ ನಮ್ಮ ಅಜ್ಜಿ ತತಾವರದ ಅಜ್ಜಿ ಅಜ್ಜ ಹಾ ಅ ಪಾಪ ಮಾಮಿ ಯಾರದಾರ ಹಾ ಅಜ್ಜಿ ಕಡೆನೇ ಇರ್ತ ಕೆ
ಹ ಹೌದ್ರಿ ಹ್ಮ ಹ್ಮ ಆರಿ
ಊಟ ಆಗೇತ್ರಿ
ಹ್ ರರಿ ಮುಂಜಾನೇನು ಊಟ ಮಾಡೀನ್ ನೋಡ್ರಿ ರೊಿ ಪಲ್ಯ ಊಟ ಮಾಡೀನ್ರರಿ
ಹೌದ
ಹಾ ರೀ ಅವ್ರ ನಿಮ್ ಫ್ರೆಂಡ್ ಸುನೀತಾ ಅಂತಿದ್ರಲ್ರಿ ಅ ಹ್ಮ ಅವ್ರ ಎಲ್ ಮಾಡಲಿತಾರ ಈಗ
ಅವರು ಯಾದ್ಗಿರ ಒಳಗ ಅದ ನೋಡ್ರಿ ಯಾದ್ಗಿರಿ ಒಳಗ ಹಾಸ್ಟೆಲ್ ಅದ ಹಾಸ್ಟಲ ಅದ್ರಿ ಹ ಅಷ್ಟ್ದಾಗ ಅದ್ರ ಓದಾಗಾತಾರೆ ಅವ್ರರುನ್ನು ಕಾಂಪ್ಟೇಟಿವ್ ಮನೆ ಫನ್ಸಿಯಲಿ ಪ್ರಾಬ್ಲಮ್ ಐತ
ಹ ನೀವೆಲ್ಲಾ ಫ್ರೆಂಡ್ಸ್ ಇದ್ರಲ್ರರಿ ಬಿ ಎಡ್ ಫ್ರೆಂಡ್ಸ್ ಅನ್ರರಿ ನೀನು ಭಾಗ್ಯ ಸುರೇಖಾ
ಬಿ ಎಡ್ ಫ್ರೆಂಡ್ ಸುರೇಕ್ ಅಂದ್ರೆ ನೆನಪ ಐತ್ರಿ ರೀಸೆಂಟ್ ಆಗ ಅಂದ್ರೆ ಹ ನವೆಂಬರ್ ಮುಗುದಾದ ನೋಡ್ರಿ ವ ರಸೆಂಟ್ ಆಗಿ ಇನ್ನ ಒಂದ್ ವರ್ಷನ್ ಆಗಿರ್ಲಿ ಹ್ಮ ಸುರೇಖ ಅಂದ್ರಲ್ರರಿ ಸುರೇಖ ಅವ್ರರಿ ಇವಾಗ ನಮ ಏನ್ ನಾವ್ ಈಗ ರೆಮಿಡಲ್ ಟೀಚರ್ ಮಾಡ್ತೇಲ್ರರಿ ರೆಂಡೇಳ್ ಟೀಚರ್ ಮ್ಯಾಗ ಕೋಆರ್ಡೇಟರ್ ಆಗಿರ್ ಹೋದರ್ಸ ಅವರುಡ್ ಎಳ್ ಟೀಚರ್ ಆಗ ವರ್ಕ್ ಮಾಡಿದ್ರಿ ಈ ವರ್ಷವರು ಕೋಆರ್ಡಿನೇಟರ್ ಆಗ ಕೋರ್ಡಿನೇಟರ್ ಆಗಿ ವರ್ಕ್ ಮಾಡ್ಲಾತ್ತ ನೋ ಇವಾಗ
ಎಲ್ರರಿ ಯಾವ್ದ ಶಾಪುರ್ ಬ್ರಾಂಚಗ ರೀ
ಇನ್ನ ಡಿಸೈಡ್ ಮಾಡಿಲ್ರರಿ ಬಟ್ ಈ ನೆಕ್ಸ್ಟ್ ವೀಕ್ದಾಗ ಕನ್ಫರ್ಮ್ ಆಗತ್ತತ್ರಿ
ಮತ್ತ ಅವ್ರದ ಮ್ಯಾರೇಜ್ ಆಗಿಲ್ರರಿ
ಮ್ಯಾರೇಜ್ ಆಗೇತ್ರಿ ಮತ್ ಅವರು ಹಸ್ಬೆಂಡ್ ಇರೋದು ಗೋಗಿನಾಗೆ ಇರ್ತಾರೆ ಗೂಗಿನ ಕನಸು ಏನ್ ನನಸ್ ಗ್ರಂಥಾಲಯದ ಹುನರ್ ಅವರು ಶಾಪುರ್ದಾಗ
ಹಾ ರೀ
ಹ್ಮ್
ಹೌದ್ರ ಈ ಕೋರ್ಡೇಟರ್ ಆಗ್ಯಾರ ನಂಗ ಐತಿ
ಹಾ ಕೋರ್ಡಿನೇಟರ್ ಆಗ್ಯಾರ ನೋಡ್ರಿ ಈಗ ಹೇಳ್ತಾರ ಇವತ್ತನ ನಿನ್ ಕಾಲ್ ಮಾಡಿದ್ರ ಅವ್ರು ಕೋರ್ಡಿನೇಟರ್ ಆಗಿದ್ದೀನಿ ಅಂಜಲಿ ಅಂತ ಹೇಳಿದ್ರಿ
ಹಾ ರೀ ಈನ ಪೋಸ್ಟ್ ಅದಾವಂತ್ರಿ ಕೋಆರ್ಡಿನೇಟ್ರ ತುಂಬ್ಕೊಳದ್ರಿ
ಕೇಳ ಬೇಕ್ ನೋಡ್ರಿ ಕೇಳದ್ರ ಗೊತ್ತಾಗ್ತದ್ರಿ ನಾವು ಕೇಳಿವಿ ಹಾ ಹೊಸತಾಗಿ ನನ್ ಹೌದೌದ್ರ
ಚ ಸ್ಯಾಲ್ರಿ ಚೆನ್ನಾಗಿರ್ತದ ಬಿಡ್ರಿ ಹದ್ನೂರಿ
ಹ್ಮ್ ಶಾಲದೊತೆ ಪ್ಲಸ್ ಅದ ಇದು ರೀ ಎಲ್ಲಾ ಚಾರ್ಜ್ ಕೊಡ್ತಾರೆ ಹೋಗ ಬರೋ ಚಾರ್ಜ್ ಎಲ್ಲಾ ಕೊಡ್ತಾರಲ್ರಿ ಸೊ ಹಂಗಾಗಿ ಚಲೋ ಆದ್ರಿ ವರ್ಕ್ ಚಲಾದ್ರೀ
ಅ ರಿಸ್ಕ್ ಇಲ್ಲ ರೀವು ಹಂಗೆ ನೋಡ್ರಿ ಮೀಟಿಂಗ್ ಅದ ಏನ್ರ
ಹಾ ಮೀಟಿಂಗ್ ಎಷ್ಟೇ ಅವ್ರೇನ್ ನೋಡ್ರಿ ಇವಾಗ ಎಲ್ಲಾ ನಮ್ಗೆಲ್ಲ ಹೇಳ್ಕೊಡೋದು ಸಜಷನ್ ಮಾಡೋದು ಸೂಚನೆಗಳು ಎಲ್ಲಾ ಅವ್ರಿಗೆ ಮಾಡ್ತಾರೆ ನೋಡ್ರಿ ಪ್ಲಾನಿಂಗ್
ಹಾ ರೀ ಹೌದ್ರಿ ಈಗ ಜಾಯ್ನ್ ಆಗ್ಯಾರ ಅನ್ನಂಗ ಐತ್ರಿ ಅವರು ನೆಕ್ಸ್ಟ್ ಬರ್ತಾರ ಅನ್ನಂಗ ಐತ್ರಿ
ಒಂದ ವೀಕ್ ಆಯ್ತೋಡ್ರ ಜಾಯನ್ ಹಾಗೆ ನಾನು ಗೊತ್ತಿರ್ಲಲ್ರರಿ ಇನ್ನೆ ಕಾಲ್ ಮಾಡಿದ್ರು ಸೊ ಈ ತರ ಅಂಜಲಿ ಅಂತ ಹೇಳಿದ್ರು ಸೊ ಅವಾಗ ಗೊತ್ತ ಆಯ್ತತ್ ನನ್ಗೆ ಈ ತರ ಇದೆ ಅಂತ
ಮತ್ ಅವ್ರ ಇನ್ನೊಬ್ರ ಇದ್ರಲ್ಲ ಭಾಗ್ಯ ಅಂತ ಹೇಳ್ರಿ ಅವ್ರಿ
ಈ ಸ್ಲ ಬಿಟ್ಟಾರ್ ನೋಡ್ರಿ ಸೊಯ ಎವಿ ವರ್ಕ್ ಆಗುತ್ತ ಸೊ ಆಗಲ್ಲ ಸೊ ಆನ್ಲೈನ್ ವರ್ಕ್ ಇರುತ್ತ ಅಂತ ಹೇಳ ಚಂದ ಬಿಟ್ರಿ ಅವ್ರು
ಬೇಟ್ರ ನಂಗ ಐತೆ ಬಾ ಬಾಳ ಇದ್ ಇದ್ರ ಅವ್ರು ಬಾಳ ಯ
ಹಾ ಯಾಕ್ಟೇವ್ ಇದ್ದರಿ
ಹಾ ರೀ
ಹ್ಮ ಎಲ್ಲ ಆಕ್ಟಿವಿಟಿ ಒಳಗೆ ಎಲ್ಲದ್ರಲ್ಲೂ ಭಾಗವಹಿಸ್ತಿದ ರ ಅವ್ರು
ಹೌದು ಬಾಳ್ ಮಿಸ್ ಮಾಡ್ಕೊಂಡಿವ್ ನೋಡ್ರಿ ಅವ್ರನ್ನ ಚಲೋದನೆ ಮಾ ಮಾತಾಡ್ತಿದ್ರಿ ಅವ್ರು ಫೋನ ಅದು ಹಚ್ಚತಿ ದ್ರಿ ಅವ್ರು ಬಾಳ್ನಂಗ
ಹಾ ಹಾ ಹಾ ಹಾ ಹ್ಮ
ಹಾ ರೀ ಎಷ್ಟು ಕ್ಲೋಸ್ ಆಗಿದಾರಂದ್ರ ಆತರ ನಂಗೈತ್ರಿ ಕ್ಲೋಸ್ ಅದ ಹ ರೀ ಇವ ಸುರ ಕಾರುಗ ಏನೋ ಒಂಚೂರು ಕಾಲ್ ಫ್ರಾಕ್ಷನ್ ಆಗಿತ್ತ ಅಂತಲ್ರಿ ಕಮ್ಮಿ ಆಗೇತ್ರಿ
ಅವಾಗ ದಾಂಡಲ್ ಮೀಟಿ ಮೀಟಿಂಗ್ ಹೋಗಿದ್ದೇವ್ರಿ ಸೊ ಅವಾಗ ಅಲ್ಲಿ ಆತರ ಕಾಲು ಹೊಳಿ ಬಿಟ್ಟಿತ್ರಿ ಅವ್ರಿಗೆ
ಹ ತಡ್ರಿ ಮೇಡಮ್ರರಿ ಇಲ್ಲೊಬ್ರ ನೀರ್ ಕೇಳಿತಾರ ಅಂತ ನೀರ್ ಕೊಟ್ಟ ಬರ್ತನ್ರಿ
ಹ ಸರಿ ಸರಿ ಓಕೆ ಓಕೆ ರ
ಹ ರೀ